ಹಲೋ ಹೇಳ್ರಿ ರಾಜುಗೌಡ್ರ ಏನ್ಮಾಡ್ತೀರಿ
ನನ್ ನೋಡ್ರಿ ನೀವ ಹೇಳ್ಬೇಕ್ರಿ ವಿಕಾಸ್ ಅವ್ರೇ ನೀವ ಹೇಳ್ಬೇಕ್ರಿ ವಿಕಾಸ್ ಅವ್ರೇ ಅರಾಮಿದೀರಲ್ರಿ
ನೀವು ಮಾಡ್ತೀರಪ್ಪ
ಏನಿಲ್ಲ ಏನಿಲ್ಲ ಅರಾಮದ ಅವಲ್ಲಿ.
ಊಟ.
ಹಲೋ.
ಊಟಾ ಊಟಾ.
ಊಟ ಆಗದ್ರೀ ನಿಮ್ದ್ರೀ.
ನಂದ ಆಗೇದ್ ನೋಡ್ರಿ. ಮತ್ತ ಏನಡದ್ರೀ ಬಾಳನೇ ತಗಚ್ಿಲ್ಲ ಏನಿಲ್ಲ.
ಇಕಡೆ ಹೊರಬರಿ ನೆಟ್ವರ್ಕ್ ಕಲೋಮೀಟರ್
ಏನ್ ಮಾ ಪಫೋನ್ಚ್ ಮಾಡತಿರಂದೆ.
ಏನಲ್ಲ ಸುಮ್ಮುಖರಿ ನೋಡ್ರಿ. ಬರಿಿ ಬರಿಿ ಇದ ಇದು ಆಟಾಡಮ್ರೀ.
ಹ ಆಯ್ತು ಒಂದ್ ಕೆಲಸ ಮಾಡದ್ರಿ ಇದು ಒಂದ. ದು ಕೆಲ್ಸ ಬಂದದ ಕೆಲ್ಸ ಮಾಡತೀನಿ. ಆಯ್ತು ಮುನಿಂಗ್ ಸಲ್ ಬೇಟೆ ಇದ್ದಾಗ ಮಾತಾಡಂತವ್ರಿ. ಮುನ್ಸಿಲ್ಪಟ್ಟೆದ ಆಟಾಡಂಂತೂರಂಡ. ಆತ ಹೇಳಿ ಎರ್ಕನ್ ಕೊಡ್ರಿ
ನಂಬಲ್ಲಿ ಒಂದೇ ಆದ್ರಿ ಒಂದೇ ಒಂದೇ ಆದ್ರಿ.
ಒ ನಮ್ದ್ ದಿನಗೇತ್ೀ ನಮ್ಮ್ ನ್ ಹಳೆ ತಗೊಂಡ ಹೋಗನ್ರಿ ನಮ್ಮ ಹಳೇದು. ತಗೊಂಡ ಹೋಗೇಏನ್ರಿ ಅದು ನಂಗ ಬರ ಕೆಸಲಾಗಗದ್ರಿ ಓಡಡ ರ್ಡ ಸಾಕ್ಯದ್ ನೋಡಪ್ಪ. ಹ
ಕರೆ ಹೌದ್ರಿ. ಬರಿ ಬರರಿ ಇಲ್ಲಿ ಪಜ್ಜಾಂಬ ಇಲ್ಲ ನೋಡ್ರಿ ಪಜ್ಜಂಬ. ಹ ಪ್ರಜ್ವಲ್ ಬಲರ್ಬೇಕಕ್ಟು.
ಹಾ ಇ ಏಳ್ಬೇಕಬೇಕಾಯದಾ. ನಾಳೆ ಇವ್ರರು ಮಾಂತೂರಿಗೆ ಆನ್ಸರ್ ಹೇಳತ್ತ ಹೆಂಗ್ ಮಾಡ್ಲಿ ತಿಳದದೀ.
ಹೇಳ್ರಿಸ ಇಲ್ ಬರ ಇದ ಆಡ ಬರ್ರಿ ಆಟ ಹಾಡೋಣ ಫಸ್ಟ್.
ಒಂದ್ ಎರಡ್ ನಿಮಿಷ ರೀ ಒಂದು ಮನೆಾಗ ಹಂಗೆ ಮನ್ಯಾಗ ಚಛಟ್ ಮಾಡ. ರ್ತೇನ್ರಿ ಸ್ವಲ್ಪ ಮನೆ ಮಾತಾಡ್ತನ್ರಿ ಬರ್ತೇನ್ೀ ಒಂದು ಎಂಟಟ್ ನಿಮಿಷಿಂದ್ರ ನೀ ಬರ. ಅದೇ ಏನ್ ಮಾಡ್ರಿ ಹೇಳಲಲ್ಲ ಅನ್ಸರಿ ಹೇಳಿ ಮುಂದೆ ಅವ್ರ ಭಿ ಹೆಲ್ಪ್ ಮಾಡ್ತಾರ ಅಂತ ಹೇಳಲಾಗ. ಸರಿ.
ಹೇಳರು ಮತ್ತ ಹೇಳ್ರಿ. ಹೆಲ್ಡ್ರಿ ಮತ್ತ್ ಇಲ್ಲ ಕೇಳ್ತದ. ಹಲೋ. ಹಲೋ ಹಾ ಕೇಳತ್ ನಿಮ್ದ ನಾನ್ಂದ್ರೀ.
ಅದೇ ರೀ ಹೆಲ್ಪ್ ಮಾಡ್ಲಿ ಬಾಳ ಚ ಆಗದೀ.
ಮಾಡ್ರಿ ಮತ್ ಸಹಾಯ ಮಾಡ್ಬಕ್ ಆತದ್ರೀ ಮನ್ಷ್ಯ ಮನ್ಷ್ಯ ಮನ್ಷ್ಯ ಅಂದ್ ಬಿಳಕ್ ಸಹಾಯ ಮಾಡ್ಬೇಕಕ್ ಆತದ್ರರಿ.
ಮಾಡದಂಗ ನ್ ಇಲ್ರಿ ಬಟ್ ಕ್ಲಾಸ್ಕಳ್ ಬಿಡಕ್ಲ್್ರಿ.
ಕ್ಲಾಸ್ ನಾಳಗ್ ಯಾವದಾದ್ರಿ.
ಅದೇ ರೀ ಎಂಟ ಮದಜ ಮತ್ತ ಅದೇ ಅಡಿಕೆ ಪಡೆ ಅ ಅದನ್ರಿ. ಹ
ಹ ಹ ಡಿಕಾ ಪಾಟಿಿಂದ ಏನ್ ಮಾಡ್ತಾರ ನೋಡ್ರಿ ನಿಮ್ ಮನ್ಸ್ರ ಅವನಗ್ ಹೇಳ್ತರ ಹೇಳ. ಹ
ಏ್ ನಂಗ ತಿೇಳದಾಗದ್ರಪ್ಪ ಏನ್ ನೋಡಂತ ಸುಮ್ಮ ವರ್ನ ಚನ ಅನ್ಸಲ್ಲ. ಮೊದ್ಲಿ ನಮಗ್ ತತ್ತನ್ ಕೊಟ್ಟಣ ಐದುರು ದೇಶ.
ಹಾ ಕರೆಕ್ಟ್ ಕರೆಕಟ್ ಹಾ. ಮಾಡಬೇಕಕ್ ಆತ್ರ ಸ್ವಲ್ಪ ಮಾಡ್ತಯ ಮಾಡನ್.
ನೀವ್ ಹೇತರ ನೋಡ್ರಿ.
ನಂದ ನಿಮಗ್ ಗೊತ್ತ ಅಲ್ರರಿ ಎಲ್ಲಿ ಕದ್ದಿ ಅಂತ ಮಾಡ ಇರ್ದು ಮುಗ. ಇದು ಅಂದ್ರ ಸಾಯಪ್ಲೇನ ಬದಿದ್ರು ನಗೆ.
ಹೇಳ್ಬೇಕೇ್ರೀ ಹೆಲ್ಪ್ ಮಾಡ
ಹೇಳ್ತೇನ್ ಬಿಡ್ರಿ ಅಲ್ಪ ನಾನೇ ಸಾಯಪ್ಲ ಇದ್ದೇನ್ರಿ
ನೀ ಎಲ್ಪ್ ಮಾಡ್ರೆ ಮುಂದ್ ನಿಮ್ಗೆ ಹೆಲ್ಪ್ ಮಾಡ್ತಾರ ಅವ್ರು
ಮಾಡ್ತಾರ್ ಬಿಟ್ರಿ ಹೆಲ್ಪ್ ಹೆಲ್ಪ್ ಏನ್ ಮಾಡಕ್
ನೀ ಹೆಲ್ಪ್ ಮಾಡಲ್ಲ ಬರೀ ಬರೀ ಮೋಜ್ ಮಾಡಕಂತರ
ಹೆಲ್ಪ್ ಮಾಡ್ತ ಬಿಡ್ರಿ ನಮ್ದೇ ಡಟ್ಲೆ ನಮ್ದೇ ಕತಿಿಗೆ ಬಂದ ಈಗ ಒಂದ್ ಬಿಟ್ಟನಂದ್ರ ನನಗ ಇದನ್ನೇ ಮಾಡ್ತಾರೆ ಸಾಲ ದಿಂದ ಹೊರಗೆ ಹಾಕ್ತಾರ ನ ಹ
ಹಾ ಹಾ ಹಾ ಹಾ ಹಾ ಹೌದು ಎಂಟು ಮಂತಪ್ಪರಿ ಯಾಕ ಮಾಡ ಹೋಗರಿ ಆರಾಮ್ ಹೋಗ್ಬೇಕಿಲ್ಲ
ಮದ್ಲಿ ಇದು ರೀ ಹಾಫ್ ಡೇ ಇದ್ದಾಗ ಸೊಕ್ರಿ ನಮ್ದ ಹಾಫ್ ಡೇ ಹಾಪಡದ್ದ ಸಕ್ರ ನಮ್ದು
ರೇ ರೀ ಈ ಹಾಫ ಡ ಸಾಕ್ ಬಂದಿತ್ತಂದರ್ಗಿ ಯಾವ ್ತನ ಯಾವ ನೋಡ್ಕೋಕ್ ಕೊಡ್ತ್ರೀ ಈಗ ನೋ್ರಿ ಹ್ಯಾಂಗ ಮಾಡ ಗೊತ್ತ ನೋಡ್ರಿ ಎಲ್ಲರ
ಕರ ರೀ ಮತ್ತ್ಯಾಹ್ ನೋಡ ರ ಎಂತ ಕದ ಅಲೆ ಬಿಡ್ಬಾಡ್ದಾಗತ್ರಿ ನಾವು ಈಗ್ ಬಿಡ್ಬೈತ್ ಕರೆಕ್ಟ್ ಆಗತ್ತು ಈಗ ಈ ಬಿಟ್ಟಿದ್ರೆ ಕರೆಕ್ಟ್ ಇತ್ ನೋಡ್ರಿ ನಮ
ಹ್ಮ್ ಈ ಬಿಟ್ಟ ಕರ ಕ ತೋೊಂಡು ಆರಾಮ ಏನ್ ತಗದರ್ತದಲ್ರ ನ ಈ
ಹ ಅವಾಗ ಫಸ್ಟಿ ಸ್ ಅಕರೆ ನಮ್ದು ಸಾಕಾರ ಹೌದ ಎಲ್ರಿ
ಹಓ ಸುಪಾಯ ಹಾ ಆರಾಮ ಮಾತ ಹಾ
ಮತ್ ಆರಾಮ ಆರಾಮದಿರಲ್ರಿ
ಎ ಹಾಮ ಗಕ ಪ್ರಚಿ ನಿ ಮಾಡ ಹಾಾ ಕದ ತ ಒಟೆ ಮ ಅ ಹಲೋ
ಯಾಾಗೆ ಮಾಡತ್ರಿ
ಈ ಲಿಂಗೋರು ಬೈದ ತರಟ್ರಿ ಅದಕ್ಕೆ ಸುಂಕತೀನಿ ಹ
ಹು ಸಿಂಗಾಡಿ ಹಿಂಗ್ ಮಾಡ್ಬಡ್ರಿ ಮನುಷ್ಯ ನೀವು ನೀವು
ನಿ ಲಂಗುವರ್ಗಂಗ ಕೊತ್ರಳಲ್ಲದ ಮಗ ಈ ಅವ್ರು ಮಂಚಿವ ಮಾಡ್ತಾರ ಅವರು
ಹತ್ರರ ಅವ್ದ ಮತ್ರಿ ಮತ್ ಅರಾಮದರಲ್ರಿ ಪೂರ
ಏನ್ ಪೂರ್ಲ್ಲಾರಾಮ್ರ ಇಲ್ಲ
ಕ್ಲಾಸ್್ದಾಗ ಏನ್ ಇದು ನಿಮ್ ಕಾಲೇಜ್ದಾಗ ಏನ್ ನೋಡ್ತರಿ
ಏಗ ನಡಲ್ಲ ನಮ್ಮ್ ಕಾಲೇಜ್ ಎರಷ್ಟಾರ ಕಾಲೇಜ್ ಅಂತು
ಮನ್ನ ಏನೋ ಕಾಮನ್ಪ್ ತೊಂಡಿರತ್ತಲ್ಲ ಸುಟಿ
ಬಸ ಹ ತ ಬಂದ ಹ ಮಂಡೂರ ಮಾತ ಆೀ ಹ್ಮ್
ಅದ
ನೀ ತ ಮಕ್ಳ ತೂರಾಗಿಲ್ಲ
ನಾನು ಕಾಲೇಜ್ಗೆ ಹಚ್ಚನ್ಿದುಕ್ಕ ನಾನು ಕಾಲೇಜ್ಗೆ ಹಚ್ಚನ್ಿ ಇದು ಬ್ಯಾಂಗ್ಳೂರುದಾಗ ರ ಬಂಗ್ಳೂರುದಾಗ ಮತ್ತೆ
ಹ
ಹ ಹಾ ಇ ಇದ್ರೀ ಬೆಂಗ್ಳೂರ್ದಾಗಚ್ಚನ್
ಹಾ
ಬೆಂಗ್ಲೋರ್ ರೀ ಬ ಬೆಂಗ್ಲೋರ್ದಗ ಫೋನ್ ನಂಬ ಹಾ ಹಾ ಅದ್ ಯಏನ್ ಮಾಡದ್ರಿ ಮನುಷ್ಯ ಅಲ್ಲೇ ನ ನಂದುು ಈಗ ಹೈರಾಣ್ ಪರಿಸ್ಥಿತಿ ಏನಾದ್ರೂ ಇಲ್ಲಿ
ಬೆಂಗ ನ ರಕ್ತ ಸಲ್ಲ
ಸಾಲಲ್ರಿ ಏನ್ ರೊಕ್ಕನೇ ರೊಕ್ಕ ನೋಡಿದ್ರಿಲ್ ಬರಿೀ ರೊಕ್ಕ ಹೋಗ್ತ್ರಿ ಕಂಡ ಬಿಟ್ರೊಕ್ಕ್ರೀ ಇಲ್ಲಿ
ರ ರ
ಬರೀ ನಿಮ್ ಇದು ಬರೀ ಒಂದು ಊಟಕ್ಕೆ ಊಟ ಊಟಕ್ಕೆರೋ ಪೊತ್ತ ತರ ಹೇಳಪರಿ ಊಟಕ್ಕ ಇಲ್ಲಿರದಕ್ಕ ಸ್ಥಳಕ್ಕ ಅಂದ್ರ ಜಾಗಕ್ಕ ಹಾ ಹಾಕಕ ಟಿಪಿ ಹಕ ಬಾಳ ಹೈರಾಣನ್ ಹೈರಾಣ ಅಂದ್ರರು ಕಂಡಪಟ್ಟ ಹೈರಾನ್ ರೀ ಬರ ರೊಕ್ಕ ಹೊತ ಅರಿಲ್ಲ
ಹ
ಕಂಡ ಬಿಟ್ರಕ ನೋ್ರಿ ನಿಮ್ ಕಡೆ ಏನು ನಡತದ್ರರಿ ಊಟ ಪೀಟ ಏನ್ ಮಾಡುದ್ರ ನಡತದ್ರೀ ನಮ್ ಕಡೆ ನಡಲ್ರಿ
ಎ ಹಂಗ ಬಲಿ ಏಡ್ತತಾರೀ ನಿಮ್ಗ್ ಬಿಜಿ ರೆಂಟ್ ಡ್ತತೀ ನಿಮ ಊಟ ಕೇಳ್ತೊತಾರೀ
ನಡರ ಮೂರು ಸಾವಿರದ ಎಂಟನೂರು ರೂಪಾಯಿ ರೀ ಹಾ ಬರಿ ಎಂಟೀ ಮತ್ತ ಊಟ ಬೇರೆ
ಊಟ ತಟದನೆ
ಊಟ ಬೇರೆದು್ ಮಾತ್ರ ಅದು ಊಟಕ್ ಬೇರೆ ರೊಕ್ಕ
ೋಟ ಟ ಸ
ಕಊಟಕ್ ಮಾತ್ರ ಕಂಡಪಟ್ಟ ರಕ್ಕರು
ಹೇಳ್ರಿ ಏಟ್ ಹೇಳ್ರಿ ನ
ಆ ಒಂದು ಅದು ಅದೊಂದ್ ಎರಡ್ ಸಾವಿರ ಎರಡ್ ಸಾವಿರ ಸನ ಬರ್ಪದ್ರಿ
ಹ ಬಾಗ ಬಾ ಹರ್ರಣದ
ತಿಂಿಗೆಗಂತಐ ಸರ್
ಹಾ ಬಪರೋ ತಪ್ಪ ಅಂದರೆ
ಅದಕ್ಕೆ ನಾನು ಬಿಡ್ಲಾತ್ತನ್ರೀ ಬೆಂಗಳೂರ್ ಮತ್ತೇನ್ ಕಾಲೇಜ್ ಗಿಲೇಜ್ ಏನ್ ಮತ್ತೇನ್ ಬಿಟ್ಟ ಬಿಡ್ಬೋದು ಚಲೋ
ಬರ ಕಾಲಜ
ಮತ್ತ ಯನ್ ಮಾಡುದ್ರಿ ಇಲ್ಲಿ ಆಗಲ ಅದ್ರಿ ಇಲ್ಲಿ
ಈಗ ಈಗ ರೊಪ್ಪ ಹೋದತ್ ಹೊಲಕ್ರೀ ಮುಂದ ದಾಸಹಳ್ಳಿಿ ಈಗ ಕಣ ಕೌತ
ಏನ್ ಮಾಡೋದ್ರಿ ಮನುಷ್ಯ ಇಲ್ ಮಾಸ್ತರ್ ಗಳು ಸರಿ ಇಲ್ರರಿ ಇಲ್ಲಿ.
ಹಾ
ಮಾಸ್ತರ್ಗಳು ಸರಿ ಏನ್ರಿ
ಹಲೋ
ಹಲೋ ಕೇಳತ್ತರಿೀ ಹಲೋ
ಅದೇ ಅದೇ ಗಾಸಟ್ ಹಾ ಕೇಳತ ಕತ ಗಾಸ
ಮಾತ್ತರಲಿ ಹರಾಮ ಅಂದ್ರೆ ಚೊಲೋ ಇಲ್ರಿ ಮ ಸರಿ ಇಲ್ಲ ಅಂದ್ರೆ ಬರ ರೊಕ್ಕ ಹೊಟ್ಟಿತಾರ ಇಲ್ಲಿ
ಹಾ ಅದೇ ಅದೇ ಮಾಸ್ಟರ್ ೋಳ್ಸ್ ಎಂದ ಖರೆ ಖರೆ ರೊಕ್ಕಬಕ ಸರ್ವದಾ.
ಆ ನೋಡ್ಲತ್ತೀನ್ನ್ರಿ ನಾನು. ಕಂಡಾ ಪಟ್ಟಿ ಮಂದಿ ತಿನ್ನಾತಾರಿ ಹೊಸಾವ ಬಂದವ ನೋಡ್ರಿ ಶಂಬ್ರವ ದಡಿಮಾನ. ಡುಮಶಾಮರಡ.
ಹೇ ಅವ ಚೊಲೋ ಮನಷ್ಯಾ.
ಮನುಷ್ಯಾ ಚೊಲೋ ಅದಾನ್ ಕರೆ ರಕ್ ಯಾವಾಗ್ ಬಡಿತಾನ್ ಗೊತ್ತಾಗಲ್ರ ದ ಮನುಷ್ಯ.
ಹ. ಹ್ ಅದುಬಿ ಅದ ಬಿಡು ಆತತ ಹಾ.
ಮನುಷ್ಯ ಟಿಕಿಲ್ರಿ ಅವನು ಸ್ವಲ್ಪ ಯಾವ ರಕ್ ಹೊಡಿತಾನ ಎದ್ರಾಗ ಏನ್ ಗಪ್ಲ ಮಾಡ್ತಾನ ಗೊತ್ತಾಗಲ್ರರಿ.
ಹಲೋ ಅದೊಂದ್ ಅದೊಂದು ಬುಕ್ ಉಳಿತದ ಯಾವಾಗ ಏನ್ ಆಗ್ತದೆಲ್ಲ.
ಯಾನ್ ಮಾಡೋದ್ರಿ ಮನುಷ್ಯ. ಮನಷ್ಯಾ.
ಏನ್ ಮಾಡ್ಲಪ್ಪ ನಂಗು ಬಾಳ ಬೋರ್ ಅನಸ್ಲ ಯಾವಾಗ ಗುಲ್ಬರ್ ಬರ್ಲೆ.
ಕರ ರೀ ನನಗೂ ಬಿಡಬಕ್ ಅನೀಶ್ ಬಿಟ್ಟದ್ರೀ ಬಿಡ್ಬಕ್ ಅನಿಶ ಬಿಟ್ಟದ್ರಿ. ಬಿಡಬಕ್ ಅನೀಶ್ ಬಿಟ್ಟದ್ರಿ ಕಾಲೇಜ್ ಪಿಲೇಜ್ ಎಲ್ಲಾ.
ಹು ಬಿಟಬಿಡ್ರಿ.
ನೋಡದ್ರೀ ಸಾಲಿ ಅರ್ದಾ ಕಲದ ಆಗಲ್ಲಾ ಏನ ಆಗಲ್ಲ ಕಲದ ಆಗಲ್ಲ. ಸಾಲ ಸಾಲಿ ಕಲದಾಗಲ್ಲ ಅದ್ರಿ.
ಹಾ ನಂದು ಆಗಲ್ಲಗದ ಬಾಳಸ.
ಅತ್ತತ್ರಿ ಊಟ ಆಗ್ಯದಲ್ಲರಿ.
ಊಟ ಆಗ್ಯದ ಎಲ್ಲಾ ಆಗ್ಯದ.
ಇದ. ನಮಗೆನ್ ಬರ್ತದ ರಿ ಇಲ್ ಮನಸ್ಸ ನಮ್ಗೇನ್ ಬರ್ತದ.
ಏ ಓ ಮಾಡ್ಕೊತ ಹೋಗಬೇಕ್ರೀ ಎಲ್ಲ ಬರ್ಲ ಅನೋದು ಹೆಂಗ ಮಾಡುದು.
ಮತ್ ಸುಮ್ಮ್ ಮತ್ತ ಮಾಡ್ಬೇಕಾತ್. ಸುಮ್ಮಿರಲ ಸುಮ್ಮ ಇರ್ಬೇಕ ಆತದ ರಿ ಮತ್ರ. ಹ್ಮ್ ಮತ್ತ ಏನ್ ಮಾಡಕ್ ಬರಲ್ರಿ. ಜೀವ್ನ ಹೈರಾಣ್ರ ಆಮೇಲೆ ಹಚ್ತೇನ್ ತಗೋರಿ ನಿಮಗ.
ಯಾಕಲೆ.
ಹ್ಮ್ಮ್ ಯಾ.